ಹಲೋ.
ಹಲೋ.
ಹಾಯ್ ಬ್ರೋ.
ಹಾಯ್ ಬ್ರೋ.
ಫೈನ್ ಬೋ ಟಿ ಟೀ ಆಯ್ತಾ ಎನ್ರೋ.
ಹ ಆಯ್ತು ಬ್ರೋ ನಿಮ್ದು.
ನಮ್ದ್ ಆಯ್ತ್ ನೋಡಿದ್ರು ಏನ್ ಮಾಡಿದವರು ಬೆಳಿಗ್ಗೆ ಟಿಫನ್ನು.
ಏನೆಲ್ಲಬ್ರ ಚಿತ್ರಾನ್ನ ಮಾಡಿದ್ವಿ ಮಧ್ಯಾಹ್ನ ಅಗ್ರೆಸ್ ತಿಂದ್ವಿ.
ಹಾ
ಇಷ್ಟ ಮಟ್ಟ ಹೋಗಕ್ಕೆ ನೀವೀಗ ಮರಕ್ಕೆ ಬಂದಿದ್ದವಿ ಕ
ಹೌದ ಬ್ರೋ ಏನ್ ಸ್ಟಡಿ ಮಾಡ್ತರ್ರ ನೀವು.
ಅದೇ ಒಬ್ಬರು ಆರ್ಟ್ಸ್ ಮಾಡಿದ್ಲಲ್ಲ ಬರೆಯೋವದು ಸ್ವಲ್ಪ ಬರ್ತಿದ್ದು.
ಹಾ
ಹ
ಹೌದಮ್ರ ಬ್ರೋ.
ಹಾ
ಹ್ಮ್ ಹೂ ಮನೇಲಿ ಇದ್ರ ಏನ್ ಮಾಡ್ತರ್ಪ್ಪ ಮನಯಾಗಿದ್ದಾಗ ಅಲ್ಡೆ ಇದ್ದಾಗ ಏನ್ ಮಾಡ್ತೀರಾ ಹ
ಅಷ್ಟೇ ಓದ್ಕೊಂತೀನಿ ಬರ್ಕೊಂತೀನಿ ಆಡ್ ಕ್ರಿಕೆಟ್ ಆಡಕೆ ಬರ್ತೀನಿ
ಹಾ ಹಾ ಹಾ ಹ್ಮ್ ಹಾ ನಾವು ಹೋಗ್ತೀ ಬ್ರೋ ನಾನ್ ಡಿಪ್ಲೊಮಾ ಮಾಡ್ತದಿನೋ ಪೈನಲಿಯರ್ ಈಗ ಡಿಪ್ಲೊಮ ಮಾಡ್ತಾ ಇದ್ದೀನಿ
ಯಾವ ಊರಲ್ಲಿ ಬ್ರೋ
ಇಲೆ ಬ್ರೋ ಹೊಸಪೇಟೆ ಪಕ್ಕ ಮಾಡ್ತಾ ಇದ್ದೀನಿ ಕಾಲೇಜ್ ಎಸ್ ಎಂ ಬಿ ಅಂತ ಡಿಪ್ಲೊಮಾ ಮಾಡ್ತಾ ಇದ್ದೀರಿ ಶಾರ್ಟ್ ಟೈಮ್ ಅಲ್ವಾ
ಹಾ
ಅಂದ್ರೆ ಆರ್ಟ್ಸ್ ಮಾಡಿದ್ರೆ ಲಾಂಗ್ ಆಗುತ್ತಲ್ವಾ
ಹಾ
ಹಾ ಸೊ ಅದಕ್ಕೆ ಡಿಪ್ಲೋಮ್ ಮಾಡಿ ತ್ರೀ ಇಯರ್ಸ್ ಜಾಬ್ ಹುಡ್ಕಬೇಕು ಬ್ರೋ ಎಸ್ ಎಲ್ ಸಿ ಎಲ್ಲಿ ಓದಿರರು ಬ್ರೋ ನೀವು ಐಸ್ಕೂಲ್ ಇದು ಗೌರ್ಮೆಂಟ್ ಸ್ಕೂಲ ಏನ್ ಪ್ರೈವೇಟ್ ಸ್ಕೂಲ
ಹ್ಮ್ ಗೌರ್ಮೆಂಟ್ ಹಾ ಬಿನಿ
ಯ ಇಷ್ಟ ಬ್ರೋ ನಿಮಗೆ ಯ ಸಬ್ಸಿಟ್ ಇಷ್ಟ
ನಮಿಗೆ ಕನ್ನಡ ಬ್ರೋ
ಓ ಕನ್ನಡ ಇಷ್ಟನ ನಿಮ್ಗೆ
ಹ್ಮ್
ಹಾ ಹಾ ಕನ್ನಡ ಒಂದಾನ ಎಷ್ಟ ನಿಮ್ಗೆ ಮತ್ತೆ ಬೇರೆ ಯಾದು ಇಷ್ಟಾಗ್ತಿದಲ್ವಾ
ಕನ್ನಡ ಹಿಂದ
ಹಿಂದಿ
ಹಾ ಹೌದು
ಹ ಹಾ ಸ ಯಾದ್ರು ತುಂಬಸೆ ಎಸ್ ಲ್ ಸಿ ತಪ್ಪ ಮತ್ತೆ ತಪ್ಪಸತಿ ನಿಮಗೆ ಸಲ್ಸಲ್ಲಿ
ಈ್ಮ ಈಗ ಎಲ್ಲಿದ್ದೀರಪ್ಪ ನೀವು
ಹಾ ಹೊರಗಡೆ ಬ್ರೋ ಹೊರಗಡೆ ಬಂದಿದೆ ಹಾಗೆ ಬ್ರೀ ಫ್ರೀ ಇದ್ದೆ ಕಾಲ್ ಮಾಡಿದೆ
ಹೌದಾ ಕಾಡಗಿದೀನಿ ಬರ್ತಿ ರ್ತೀನಿ ಬ್ರೋ ಬರ್ತರ ಬಬ್ರೋ
ಎನ್ ಬ್ರೋ
ಇಲ್ಲಿ ಗ್ರೌಂಡ್ ಅಲ್ಲಿ ಇದ್ನೇ ಬರ್ತೀರ ಒಬ್ರು
ಹ್ಮ ನಾವ್ ಅಲ್ಲದಿವಿ ಬ್ರೋ ನೀವು ಇಲ್ಲಿದ್ದೀವಿ ನಮ್ದ್ ಬೇರೆ ಊ ರು ನಿಮ್ ಬೇರ ಊರು ಹೆಂಗ್ ಬರಕಾಗುತ್ತೆ ಬ್ರೋ
ಹೌದ
ಹಾ ಮತ್ತೆ ಏನ್ ಬ್ರೋ ಸಮಾಚಾರ
ಎಲ್ಲ ಹೇಳ್ಬೇಕು ಬ್ರೋ ನೀವೇ
ಎಲ್ಲಾದ್ರು ಪಿಕ್ನಿಕ್ ಹೋಗಿದಿರನ್ ಬ್ರೋ ಪಿಕ್ನಿಕ್ ಟೂರು
ಹಾ ಹೋಗಿದ್ವಿ ಬ್ರೋ ಹೈಸ್ಕೂಲ್ ಟೈಮ್ ಅಲ್ಲಿ
ಹಾ ಎಲ್ಲಿ ಹೋಗಿದ್ದೆ ಬ್ರೋ
ಇಲ್ಲಿ ಬ್ರೋ ಹಂಪಿ ಆ ಕಡೆ ವಿಜಾಪುರ ಗೋಲ್ ಗುಂಬಜ್
ಹಾ
ಹಾ ಬ ಎಲ್ಲಾ ಸೂಪರ್ ಬ್ರೋ ಎಲ್ಲಾ ಫ್ರೆಂಡ್ಸ್ ಜೋತಿಗೆ ಹೋಗಿದ್ವಿ
ಹಾ ಫ್ರೆಂಡ್ಸ್ ಜೊತೆ ಹೋಗಿದ್ರಾ ಅಂದ್ರೆ ಎಲ್ಲಾ ಫ್ರೆಂಡ್ಸ್ ಅಷ್ಟೇ ಹೋಗಿದ್ರಾ ಏನು ಟೀಚರ್ಸ್ ಕೂಡಾ
ಟೀಚೆರ್ಸ್ ಕೂಡಾ ಬಂದಿದ್ರು ಬ್ರೋ
ಹಾ ಅಂದ್ರೆ ಯಾವತರಾ ಹೋಗಿದ್ರ ಬ್ರೋ ಹೇಳ್ತೀರಾ ಯಾವ್ ತರಾ ಹೋಗಿದ ಅಂತಾ ಹೇಳ್ತೀರಾ ಅಂದೆ
ಹ ಫಸ್ಟ್ ಬೆಳಿಗ್ಗೆ ಆರು ಗಂಟೆಗೆ ಹೋಗಿದಿವಿ ಬ್ರೋ ನಾವು
ಹಾ ಏನ್ ಬಸ್ ಮಾಡ್ಕೊಂಡ ಹೋಗಿದೀರಾ
ಹಾ ಕೆ ಎಸ್ ಆರ್ ಟಿ ಸಿ ಬಸ್ ಮಾಡಿಕೊಂಡು ಆರ ಗಂಟೆಗೆ ಹೋಗಿ ಇ ಕಲ್ಲ ಅಲ್ಲೇದು ತಿರುಗ ದಿನ ಬಂದಿದಿವಿ
ಹಾ ಅಂದ್ರೆ ಗೋಲ್ ಗುಮ್ಮಜ್ ಒಂದೇ ನೋಡ್ಕೊಂಡ್ ಬಂದಿರೊದಾ ನೀವು
ಸಲ್ಗಂಬಾಜು ಅದು ಬಸವಣ್ಣಂದ್ ಸ್ಥಳ ಐತಲ್ ಬ್ರೋ ಅದು
ಹಾ ಹಾ ಕೂಡವಸಂಗಮಾ
ಹಾ ಬ್ರೋ
ಕೂಡಲಸಂಗಮ ಹತ್ರಾನಾ
ಕೂಡಲ ಕೂಡಲ ಸಂಗಮ ನೋಡ್ಕೊಂಡು ಭರ್ತ ಹಂಪಿ ಎಲ್ಲಾ ನೋಡ್
ಹ್ ಚೆನ್ನಾಗಿದ್ದಾ ಬ್ರೋ
ಹಾ ಅದು ನಾವ್ ಒಂದ ಟೀಮ್ ಹೋಗಿದ್ವಿ ಅಲ್ಲಿಗೆ ಗೋಲ್ ಗುಂಬಜ್ ಕೂಡ ಹೋಗಿದ್ವಿ ಕೂಡಲ ಸಂಗಮ ಕೂಡಾ ಹೋಗಿದ್ವಿ ಅಲ್ಲಿ ಇದೆ ಅಲ್ಲ ಇದೆ ಅಲ್ ಬ್ರೋ ಅಂದ್ರೆ ಕೆಳಗಡೆ ಯಿಂದ ಬರ್ವೋ ಏ ಮೇಲ್ಗಡಿಂದ ಬರ್ತವೋ ಒಂದು ಗೊತ್ತಾಗಲ್ಲ ಅದು ಬಸವಣ್ಣ ನೋಡಕ್ ಹೋಗ್ತಿವಲ್ವಾ ಕೆಳಗಡೆ
ಹಾ ಅದು ಬ್ರೋ ಶಿವಲಿಂಗ ನೋಡಕ್ ಹೋಗ್ತೀವಲಾ
ಹಾ ಅದು ತುಂಬ ಕನ್ಸಪುಜ್ ಆಗ
ಹಾ ಹೌದು ಬ್ರೋ ಅದು ದಾರಿ ಆ ಕಡೆ ಹಂ ಸುತ್ತಾರ್ಕೊಂಡ ಕೆಳಗಿಳಿ ಬ್ರೋ ಅದು ಬೀಡು ಹಂಗೈ ಐತ ತರಾಕಮ್ಮಿ ಆಗ ಅದು ಕನಫೀಸ್ ಆಕೈತಿ
ಹನಿ ಹನಿ ಆಗಿ ಬಿಡುತ್ತೆ ಬ್ರೋ ನಾವು ಹಂ ಆಗ್ಬಿಡತ್ತು ನಾವು ಕೂಡ ಬ್ಯಾಸಗಾಗ ಹೋಗಿದ್ದಿವಿ ಅ ಪರ್ಕ್ ಆಗಿ ಬಿಟ್ಟಿರುತ್ತ ಅ ನೀವ ಹೊದಲ್ಲಾ ಏನಾದ್ರು ಮಳೆ ಇತ್ತನ್ ಬ್ರೋ
ಏ ಮಳೆ ಇದ್ದಿಲ್ಲ ಬ್ರೋ ಎಲ್ಲಾ ಆ ನೀರೆಲ್ಲಾ ಆಫ್ ಅ ಅದು ಪಾದ ತ ಹೋಗ್ ಬಿಡತಿತ್
ಹೌದೇನ್ ಬ್ರೋ ನಾವ್ ಹೋದಾಗ ಒಂದ ಸ್ವಲ್ಪ ಇದ್ದು ನೀರು ನೋಡಿ ಬಂದಿವು ಕೃಷ್ಣಾ ನದಿ ಇತ್ತಲ್ವಾ ನೋಡ್ಕೊಂಡ್ ಬಂದ್ವಿ ಚೆನ್ನಾಗಿತ್ತು
ಹ್
ಹಾ ಗೋಲ್ ಗುಂಬಜ್ ಲ್ಲಿ ಕೂಗಿದ್ರಾ ಬ್ರೋ ಒನ್ ಟೈಮ್ ಕೂಗಿದ್ರ ಸವೆನ್ ಟೈಮ್ ಕೂಗ ಬರುತ್ತಲ್ವಾ
ಆ
ಫುಲ್ ಜೋರ್ ಎಲ್ಲಾ ಕೂಗಿ ಎಲ್ಲಾ ಇ
ಹ ಬರುತ್ತಾ ಅದು ಸೌಂಡು
ಹಾ ಬರ್ತಾ ಇದಯ ಫುಲ್ ಎಲ್ಲಾ ಜನ ಇರ್
ಹಾ
ಜನ ಇಲ್ಲಾ ಅಂದ್ರೆ ಬರುತ್ತೆ
ಹಲೋ ಬ್ರೋ
ಹೇಳಿ ಬ್ರೋ
ಹಾ ಹೇಳಿ ಬ್ರೋ
ಮತ್ತೆನ್ ಮಾಡ್ತಿರಾ ಬ್ರೋ ನೆಕ್ಟ್ ಆರ್ ಸಾವಿರ ಮಾಡೀನಿ ಬ್ರೋ
ಹ್ಮ
ಹ್ಮ
ಅದು ಅರ್ಜಿ ಹಾಕ್ಬೇಕು
ಇಷ್ಟ
ಹಾ ಬ್ರೋ
ಯಾವ ಪ್ರಾಣಿ ಅಂದ್ರೆ ಇಷ್ಟ ನಿಮ್ಗೆ ಯಾವ ಪ್ರಾಣಿ ಅಂದ್ರೆ ಇಷ್ಟ
ನಮ್ದು ಸಿಂಹ ಬ್ರೋ ಸಿಂಹ ಸಿಂಹ ಸಿಂಹ ಬ್ರೋ ಹಾ
ಕಾಡಿನ ರಾಜ ಅಲ್ವಾ ಅದಕ್ಕೇನಾ
ಹಾ ಹ ಬ್ರೋ
ಕಾಡಿನ ರಾಜಾ ಅಲ್ವ ಅದಕ್ಕೆ ನಾ ಅಂದೆ ಅದದೇ